ಹಲೋ ಇಲ್ಲ ಮನೆಯಾಗ ಇದೇನ
ಏ ನಾ ಹೇಳಿದ್ದ್
ಹಾ ನೀ ಅದೇ ಹೇಳ್ತಿತ್ತಲ್ಲ ಅನ್ನಸ ರ್ಸ್ಕೊಂಡ್ ಹೋಗ್ತನ ಅಂತ
ಈಗ ನೋಡ ಒಂದ್ ಇದ್ರ ಒಂದ್ ಇರೋದಿಲ್ಲ ಅದನ್ನ ನನ್ ಅನಸರ್ಸ್ಕೊಂಡ್ ಹೋಗ್ಬೇಕಂತ ನಾನು ಹ್ಮ ಯಾವಾಗ ಹಾ ವಿದ್ಯಾ ಈ ವಿದ್ಯಾಲಯಕ್ಕೆ ಬರಕೇನ ಮೊದ್ಲೆ ನನಗೆ ಮೊದ್ಲಗೇನೆ ಹ ಏನೋ ಹ್ಮ್ ಇ ನಂದು ಎಸ್ ಎನ್ ಕ್ಯೂ ಐಡಿಯಲ್ಲಿ ನನ್ಗ ಇದು ಬರ್ತನ ಆ ಫೀಸ್ ಶಾಲೆ ಶ ಇದು ಕಾಲೇಜ್ ಶುಲ್ಕ ಕಡಿಮೆ ಆಗುತ್ತೆ ನನಗೆ. ಬರೀ ನಲ್ವತ್ತೈದು ಸಾವರ ಅಷ್ಟೇ ಕಟ್ಟೋದು ನಾನು.
ಹಾ ಹಾ ಇಲ್ಲ ನಮ್ ಕಾಲದ ಈಗ ಹಾ.
ಸರ ನಂದು ಅದ ಇಪ್ಪತ್ತ ಸಾವರ ಈ ಇಪ್ಪತ್ತೈದು ಸಾವರ ಇವ್ರ ಮೇಲೆ ತೊಗೊಳ್ಳೋರು. ಕಾಲೇಜ್ ಕಾಲೇಜು ಶುಲ್ಕ ಎಲ್ಲರರು ತೊಗೊಳ್ಳಿ ತಗೋತರಲ್ಲ ಅದಕ್ಕೆ ಇಪ್ಪತ್ತೈದು ಸಾವಿರ ಜಾಸ್ತಿ ಆಗ ನೋಡಿದ್ರೆ ಬರೀ. ಇಪ್ಪತ್ ಸಾವಿರ ಬೇರೆ ವಿದ್ಯಾಲಯದಲ್ಲೆಲ್ಲ ಬರಿ ಇಪ್ಪತ್ ಸಾವಿರ ತೊಗೋತಾರ್ ಯಾಕಂದ್ರ. ನಂಗ ಇನ್ನ ಚೆನ್ನಾಗಿರೋ ವಿದ್ಯಾಲಯ ಸಿಗ್ತತ್ತಲ್ಲಾ.
ಹಾ.
ನಾವ ಅದನ್ ತೊಗೊಂಡಿಲ್ಲ ಯಾಕೆ ಇದನ್ನ ತಗೊಂಡಿ ಅದ್ರ ಸಲ ಇರ್ಲಿ ಬಿಡುಡ ಅಂತ ಹೇಳ ನಾನು ಗಪ್. ಅದೇ ಯಾಕಂದ್ರೆ ನ ನಲವತ್ತೈದು ಸಾವಿರ ನನ್ಗೂ ಹಗರ ಆಗತ್ತ ಅಂತ ಬಂದೆ. ಈ ನಲವತ್ತೈದ್ ಸಾವಿರ ಹಗರ್ ಯಾವಾಗಾಗತ್ತಾ ನಾನು ಇಥಲ್ಲಿ ವಸತಿ ನಿಲಯದಲ್ಲಿ ಇದ್ನ. ಹಗರಗತ್ತೆ ಸರ್ಕಾರಿ ವಲಯ ನಿಲಯದಲ್ಲಿ ಇರ್ಬೇಕ್ ನಾನು. ಮತ್ತೆ ಪಿ ಜಿಗಿರುದ್ ಮತ್ತ ಅಂದ್ರ ಎಷ್ಟು ಪಿ ಜಿ ಅಂದ್ರೆ ಹೆಚ್ಚು ಕಡಿಮೆ. ಹ ಹತ್ತತ್ರ ಹ. ಎಂಬತ್ತು ಸಾವಿರ ಹಿಡಿ ಎಂಬತ್ತ ಅಲ ಇಲ್ಲ ಎಂಬತ್ತ ಅಲ ಒಂದ್ ಎಪ್ಪತ್ತು ಸಾವಿರ ಇಡಿ.
ಹಾಂ.
ಎಪ್ಪತ್ತು ಈಕ ನಲ್ವತ್ ಮತ್ತ ಒಂದ್ ಲಕ್ಷಕ್ಕೆ ಬಂತ್ತು.
ಹಾ.
ಹ ನಾನು ಎದು ಹೇಳುದು ಗೊತ್ತಾ ಈಗ ಬಂದು ವಿದ್ಯಾಲಯ ಇದೆ.
ಹಾ.
ಅದು ಇಲ್ಲಿ ಹ ನಮ್ಮ ರಾಜಧಾನಿಲಿ ಎಷ್ಟ ಮೇಲಿನ ಐದು. ಇದು ವಿದ್ಯಾಲಯಗಳಲ್ಲಿ ಅದು ಬರ್ತಾದು ಈ ಸಲ ಕೆ ಸಿಟಿ ಯಂದ ಹೊರಗು ಹೋಯ್ತು ಹೋದ್ಸಲ. ಆ ಆ ವಿದ್ಯಾಲಯ ನಂಗೆ ಸಿಕ್ತಿತ್ತು ಮೂರನೇ ಸುತ್ತಿಗಾದ್ರೂ ಸಿಕ್ಕೇ ಸಿಕ್ತಿ ಮೂರನೆಯ ಸುದ್ದಿಗಾದ್ರೂ ಸಿಕ್ಕೇ ಸಿಗುತ್ತಾ. ತ್ತಿಗದ್ರು ಆ ಯಾವ್ದ ಈಸಿಏ ಆ ಇದು ಸಿಗ್ತಿತ್ತ.
ಹಾ.
ಹ್ಮ್ ನಾನ್ ಅದನ್ ಬಿಟ್ಟೆ ನಾ ಅಲ್ಲಿ ಹೋಗಿದ್ದೀನಿ ತಿಳ್ಕೋ ಏನ ಆಗ್ತಿತ್ತ ಅಂದ್ರ. ನಮ್ಮ್ ಅಕ್ಕರ ಮನಿ ಅಲ್ಲಿಂದ ಸಮೀಪ ಆಗತ್ತಾ.
ಹಾ.
ಇಬ್ರು ಅಕ್ದಿರು ನಾನು ಅಲ್ಲಿ ಮೂರ್ ಜನ ಒಮ್ಮೆ ಒಟ್ಟ ಒಟ್ಟಿಗೆ ಆಗ್ತೀವಾ.
ಹಾ.
ಆಮೇಲೆ ಬೇಕಿತ್ತ ನಮ್ಮ ಈ ಕಡೆ ಬಂದ ಬಿಡಬಹುದು ಆಗಿತ್ತ ಅಂದ್ರೆ ನಮ್ಮ ಅಮ್ಮ ಊರ್ ಬಿಟ್ಟು ಬರಕ್ಕಾಗಲ್ಲ ಅಲ್ಲ ಇರ್ತಾರೆ. ಆದರೆ ಮೂರು ಜನ ಅಲ್ಲೇ ಇರ್ತಿದ್ವಿ. ನಾ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ನಡತಿತಿ ಯಾಕಂದ್ರೆ ಈಗ ಒಂದ್ ಲಕ್ಷ ಅಲ್ಲಿ ಕಾಲೇಜ್ ಶುಲ್ಕ ಕಟ್ತಾ ಇದೀನೆ.
ಹಾ.
ಹ ಒಂದ್ ಲಕ್ಷ ಕಡ್ತ ಇದ್ದೀನಿ ಅದು ಇರೋದದು ಎಲ್ಲ ಅಂದ್ರೆ ದುಡ್ ಇಲ್ಲದು ಯಾಕಂದ್ರೆ.
ಹ ಹಾ.
ಹ್ಮ್ ಅಲ್ಲಿ ಮನೆ ಆಯ್ತಿ ಬಾಡಿಗೆ.
ಹಾ.
ಈಗ ಎಲ್ಲಿ ಉಳಿತು ಒಂದ ಲಕ್ಷ ಸೊ ಹಂಗ ನೋಡಿದ್ರೆ ಒಂದ ಲಕ್ಷದಲ್ಲಿ ನಾ ಚನ್ನಾಗಿರೋ ಕಾಲಜದಲ್ಲಿ ಇದ್ದೇನೆ. ಈಗ ಈ ಕಡೆ ಬಂದ್ರೆ ನಾನು ಪಿ ಜಿಲಿ ಇರೋದ ಬಂತ. ತಿಳ್ಕೊ ಅಲ್ಲಿನ ಒಂದ ಲಕ್ಷನ ನೋಡಿದ್ರೆ ಇಂತ ಕಾಲೇಜಿಗೆ ಬಂದಿವ್ ಅಂತ ಅನಡಿಬಿಡ್ತದ ಆಮೇಲೆ.
ಹಾ ಹ್ಮ್.
ಅದಕ್ಕೆ ವಸತಿ ನಿಲಯದಿಂದ ಉಳ್ಕೊಂಡಂಗ ಆಯ್ತು ನಾನು.
ಹ ಸ್ವಲ್ಪ ದುಡ್ಡು ಉಳಸ್ದಂಗ ಆಯ್ತು.
ಹಾ ಇರ್ಲಿಕ್ಕ ಅಂದ್ರೆ ನಾ ಬಂದಿದು ಒಮ್ಮಿ ಮೇನ್ನ್. ಉಪಯೋಗಕ್ಕೆ ಬರಲಿಲ್ಲಪ್ಪ ವ್ಯರ್ಥ ಆಗಿ ಬಿಡುವುದು ಅನಿಸುವುದು
ನನಗೂ ಕೆಆರ್ ಟಿಸಿ ಮೇಲೆ ಐ ಸಿಗೆ ಎರಡು ಎರಡು ಕಡೆ ಕಾಲೇಜ್ ಸಿಕ್ಕಿತ್ತು ನನಗೂ ನನಗೂ ಇಂಟರೆಸ್ಟ ಇದೆಯೋ ಮನೇಲಿ ಈ ಸಿ ಬೇಡ ಅಂತದ ಏನು ಫುಲ್ ಸಾಫ್ಟ್ ಆಡು ಎರಡ್ ಮಾಡೋ
ಅಲ್ಲ ಈಗ ನೋಡ ಹಂಗಲ್ಲ ಈಗ ಈಗ ನೋಡ ನಮ್ಮ ನಮ್ಮ ಇದ್ರಲ್ಲಿ ತೊಗೋ
ಹಾ ಅಷ್ಟು ಎಲ್ಲಾ ಕಡೆ ಅಷ್ಟೇ ಅಷ್ಟೇ
ಮತ್ತೆ ಮಾಡ್ಬೇಕು ಏನೇ ಆದ್ರೂ ಓದ್ಲ ಎಲ್ಲಿ ಎಲ್ಲೇ ಹೋದ್ರು ಓದಬೇಕು ಮಚ್ಚಾ ಓದಿದ್ರನೇ ಉಳಿಯದು ಇಲ್ಲ ಅಂದ್ರೆ ಇಲ್ಲ...
ಓದೋದ ನಮಗೆ ಎಕ್ಸ್ಟ್ರಾ ಇರಬೇಕು. ಓದುವುದು ಆಗದು ಇವರು ಹೇಳಿಕೊಡದೆ ಅಂದ್ರೆ ನಾವು ಕಲಿತೀವಿ ಅಂದ್ರೆ ಆಗದು
ಈ ಶಿಕ್ಷಕರು ಕಲುಸ್ತಾರ ನಾವು ಅದೇ ಕಲ್ತಿವೆ ಮನೆಗೆ ಬರ್ತೀವಿ.
ಏನದ ಹೇಳಾ ಶಿಕ್ಷಕರದು ತಪ್ಪಿಲ್ಲ ಯಾಕಂದ್ರೆ ಅವ್ರು ತಂದು ಏನ್ ಕೆಲ್ಸ ಅದ್ ಮಾಡ್ತ ನೋಡ ಏನೊ ನಮ್ಮ ಆ ವಿಷಯಗಳು ಏನಿದೆ ಅವರಿಗೆ ಅದನ್ನ ಕಳಿಸ್ತಾ ಇದ್ದಾರ
ಅಷ್ಟೇ
ನಮ್ಮವಿಷಯಗಳು ಅಷ್ಟು ಗಟ್ಟಿಲ್ಲ ಅಂದ್ರೆ ನಾವೇ ಮಾಡೋಮ್ಮ
ಅಷ್ಟೇ ಅಷ್ಟೇ
ಹೆಸರಿಗೆ ನಾವು ನಲವತ್ತ ಹಾ ಇದ ತರಗತಿಗಳನ್ನ ಹಾಜರಾತಿ ಒಟ್ಟು ನಲವತ್ತರಲ್ಲಿ ಮೂವತ್ತ ಇದು ಹಾಜರಾತಿ ಇರಲೇಬೇಕು ಅದ ಇದ್ರ ಸಾಕಪ್ಪ ನಮ್ದು ಇದ ಆಯ್ತು ಸರಿ ಅಂತಂದ ನಾವು ಇದು ಏನೋ ಒಂದು ಪರೀಕ್ಷೆ ಬರದ ಅದು ಪಾಸ್ ಆದ್ರೆ ಉತ್ತೀರ್ಣ ಆಗಿ ಬಿಟ್ರೆ ಮುಗೀತ ನಮ್ಮ್ ತಲೇಲಿ ಇದೆ ಅದ ಈಗ ಒಮ್ಮೆಮ್ಮೆ ಏನಾಗುತ್ತೆ ಹಾ ಈಗ ನೋಡ ನಮ್ಗೆ ಈ ಸಲ ಎಷ್ಟು ವಿಷಯಗಳು ಇದಾವೆ ಆ ನಾಲ್ಕು ನಾಲ್ಕು ಅಧಿಕ ಎರಡು ಆ ಮತ್ತೆ ಒಂದು ಅಂದ್ರೆ ಇದು ಇರ್ಲಾರ್ದು ಸುಮ್ಮನೆ ಅದನ್ನ ಮಾಡ್ಬೇಕು ಒಟ್ಟಾರೆ ಏಳು
ಹು
ಯೊಳರಲ್ಲಿ ಏಳು ಅಧಿಕ ಮೂರು ಲ್ಯಾಬ್ಗಳು ಲ್ಯಾಬ್ಗಳು ಬೇಕೇ ಬೇಕು.
ಹು
ಹಾ ಹ ನಾಲ್ಕರಲ್ಲಿ ಈಗ ನೋಡು ಯಾವಯಾವು ಬಿ ಬಿ ಎಮೆಸು ಹಡ ಗಣಿತ ಜಾವ ಗಣಿತ ಬೇಕೇ ಬಿಡು ಗಣಿತ ಏನ್ ಗೊತ್ತಾ? ಇಲ್ಲಿ ಹೆಸರಿಗೆ ಇಟ್ಟಿದಿದ್ದಾರೆ ಆದ್ರೆ ಅದು ಅದ್ರದ್ದು ಹೆಂಗ ಹೆಂಗ ಅದ್ರದ್ದು ಲ್ಯಾಬ್ ಅದು ಇಟ್ಟು ನಡೀತಿತ್ತೇನ ಈಗ ನೋಡ ಯಾವ್ದಇದ ಜಾವ ಜಾವ ಕೆಲೊಬ್ರಿಗೆಷ್ಟೇ ಉಪಯೋಗ ಅದ್ರ ಮೇಲೆ ಯಾರ ಓದ್ತಾ ಇದಾರ ಅವ್ರರಿಗೆ ಅಷ್ಟೇ ಉಪಯೋಗ ಜಾವ ಒಬ್ಬೊಬ್ರು ಮುಡ್ತಿರ್ಲ್ಲ ಬರ ಪೈ ಓದತಿರ್ತಾರೆ ಇಲ್ಲ ಬೇರೆ ಭಾಷೆ ಅವ್ರಿಗೆ ಅದು ಉಪಯೋಗ ಇಲ್ಲ ಹಂಗ್ ನೋಡೋದ್ರ ಉಪಯೋಗಿಯ ಇಲ್ಲ ತಗದ ಬಿಡ ಡಿಬಿಎಂಎಸ್ ಮತ್ತೆ ಹಾಡಾ ಇವೆರಡು ಉಪಯೋಗ ಇವೆರಡು ಮುಖ್ಯ ಈ ಸೆಮೆಸ್ಟ್ರಲ್ಲಿ ಅಲ್ಲಿ ನಮ್ಗೆ ಬಹಳ ಅತಿ ಮುಖ್ಯವಾಗಿರಬೇಕ ಆದ ಎರಡು ಸಬ್ಜೆಕ್ಟ್ ಗಳು ಯಾವು
ಡಿವಿ ಎಮ ಎಸ್ ಹಾಡಾ
ಹಾ ಗಣಿತನೂ ಬೇಕು ಹಂಗಲ್ಲ ಗಣಿತನು ಬೇಕು ಹ ಮೂರು ಇಡೆ ಮೇಲೆ ಮೂರು ನಾಲ್ಕು ವಿಷಯಗಳ ಮೇಲೆ ನಾವು ಸುಮ್ನೆ ನಮ್ಮ ಶಕ್ತಿಯನ ವ್ಯರ್ಥ ಮಾಡ್ತಾ ಇದೀವಿ ತಿಳಿತಾ ಇದೆಯಾ ಅದಕ್ಕ ಹಾ ಅದಕೆ ಅದು ಉಪಯೋಗ ಇಲ್ಲ ಇಂಥವೇ ಜಾಸ್ತಿಗಸಲ ನಾವು ಹಿಂಗ ಒದ್ದ್ಯಾಡ ಹಾಕ್ತ್ತತಿವಿ ಅಷ್ಟೇ ಅಂದ್ರ ಅದ ತಪಸಕ್ ಆಗಲ್ಲ ಯಾಕಂದ್ರೆ ನಾನೊಬ್ಬನೇ ಒದ್ದಾಡ್ತಾ ಇಲ್ಲಾ ಎಲ್ರೂ ಒದ್ದಾಡ್ತಾರೆ
ಅಷ್ಟೇ
ಹ್ಮ್
ಅದ ಮುಗಿಸಿದ್ರೆ ನಮ್ಗ್ ಬರ್ತ ಮುಗಿತದೆ
ಹ್ಮ್ ಬಹಳ ಉಪಯೋಗಿಲ್ಲ ಅಂದ್ರೆ ಉಪಯುಕ್ತ ವಿಷಯಗಳು ಇನ್ನು ಇದೆ ಅದು ಮುಂದಿನ ಸಲ ಬರ್ತಾ ಇದ್ ಬಿಡ ಹಂಗೇನಿಲ್ಲ
ಮೊನ್ನೆ ಮುಗಸಿವಲ್ಲಾ ಡಿ ಎಸ್ ಎ ಅದು ಫುಲ್ ಇಂಪಾರ್ಟ ಅಂದ್ರೆ ಮುಖ್ಯ ಐ್ತಲ್ಲೇ
ಹ್ಮ್ ಅದು ಮುಖ್ಯವ ಮಾಡೆ ಬೇಸರ ಆಗುತ್ತೆ ಎಲ್ಲ ಅಂದ್ರೆ ಅದು ಮುಖ್ಯ ಅಂದ್ರೆ ಇಲ್ಲಿರ್ ತನಕ ಮುಖ್ಯ ಗೊತ್ತಾ ಅಂದ್ರೆ ಬೇಕದು ನಿನ್ನ ಇದು ಏನತ್ತಾರೆ ನಿನ್ನ ತಳಪಾಯ ಅದು ಅಡಿಪಾಯ ಎಲ್ಲ ಗಟ್ಟಿ ಇರ್ಬೇಕಂದ್ರೆ ಅದು ಬೇಕೇ ಅದು ನಾವ್ ಎಲ್ಲಿ ಉಪಯೋಗಿಸ್ಲಿಕ್ಕೆಲ್ಲ ಆದು ಬೇಕದು
ಅಡಿಪಾಯ ಕೊಟ್ಟಾರ ಬಿಡ ಮಸ್ತ್ ಅಡಿಪಾಯ ಕೊಟ್ಟಾರ್
ಹಾ ಈಗ ಅದೊಂದ ಆಯ್ತಾ ಈಗ ಎರಡನೇದೇನು ಇದು ಏನೊಂತರ
ಹಾ ಈಗ ಮುಂದೆ ನಿ ಕೆಲ್ಸಕ್ ಹೋಗ್ತಲ ಬರೇ ಸಂದರ್ಶನಗಳಲ್ಲಿ ಅಷ್ಟೇ ಅದನ್ ಕೇಳತಾರೆ ಮುಂದೆ ಹೋದ ಅಂದ್ರೆಅದ ಅಷ್ಟ ಉಪೋಗ್ಸಲ್ಲ ನೀವು ಬೇರೆೇ ಕೆಲಸ ಮಾಡತ
ಬೇರೆ ಕಲಿಬೇಕು ನಾವು
ಹ ಅಲ್ಲಿಂದ್ ಬೇರೆ ಕಲಿಸ್ತಾರೆ ಇದೊಂದು ಬರೀ ಸಂದರ್ಶನ ನಾವು ಏನು ತೆಗೊಳ್ಳೋದ ಇದನ್ನು ಮಾಡ್ತೀವಿ ಅಷ್ಟೇ ಹ್ಮ್
ಮೊದ್ಲು ಅಲ್ಲಿಗೆ ಹೋಗಕ್ ಅಷ್ಟೆ ನಮ್ಗೆ ಇ ಕಲ್ತಿರೋದು ಬೇಕಿತ್ತು ಅಲ್ಲಿ ಕಲ್ಸ ಗತಿದ್ರು ಈಗ ಹಂಗಲ್ಲ ಫಿಫ್ಟ ಒಂದ್ ಐವತ್ತು ಶೇಕಡ ನಾವ್ ಕಲ್ತ್ಗಿರ್ಬೇಕು ಈಗ ತುಂಬಾ ಅಪ್ಡೇಟ್ ಆಗದಲ್ಲಾ
ಏನ್ ಕಲೀತ ಅಂದ್ರೆ ಇನ್ನೊಂದು ಹೇಳ ನನಗ ಏನ್ ಅನ್ಸುತ್ತೆ ನನ್ನ ನನಗೆ ಬಾಳ ಅನ್ಸುತ್ತೆದ ಅದ ನಮ್ಮ ಆ ವಿದ್ಯಾಲಯಗಳಲ್ಲಿ ಬಹಳ ಜನ ಓದ್ಲೇಬೇಕತ್ತದ್ರ ಅವರಿಗೆ ಸರಿಯಾದ ಮಾರ್ಗ ಕಾಣ್ತಾ ಇಲ್ಲಾ
ಅಷ್ಟೇ ಅಷ್ಟೇ
ಆದರ್ಶಿ ಬೇಕು ಅವ್ರಿಗೆ ಹೇಳೋಕೆ ಹಾ ಇದನ್ ಮಾಡೋ ಇದನ್ನ ಮಾಡು ಅಂತ್ ಅನ್ನೋದಲ್ಲ ಮಾಡೋ ಅಂದ್ರೆ ಎಲ್ಲರು ಬಾಳ್ ಮುಂದ ಇರ್ತಾರಿ ಅದ್ ಮಾಡೋ ಇದನ್ ಮಾಡತ್ತ
ಮಾಡು ಹೆಂಗ್ ಮಾಡೋ ತಿಳಿಸಬೇಕ ಅವ್ರ ಪೂರ್ತಿ
ಹ ಅದ ಹೆಂಗ್ ಮಾಡ್ಬೇಕು ಯಾವ್ ತರ ಹೋಗ್ಬೇಕು ಯಾವ್ ತರ ಕೆಲ್ಸ ಮಾಡ್ಬೇಕ್ ಅದ್ರ ಮ್ಯಾಲೆ ನಿನ್ಗ್ ಅಂದಾಗೆ ಅದು ಅರ್ಥ ಆಗುತ್ತೆ ಈ ತರ ಹೇಳೋದು ಪ ಹಯ್ ಅದ್ ಮಾಡ್ಲೆ ಎ ಐ ಮಾಡ್ಲೆ ಕೃತಕ ಬುದ್ಧಿ ಬಂತ ಮ ಮೇಲೆ ಕೆಲಸ ಮಾಡಲಿ ಇವೆಲ್ಲ ಹೇಳ್ತಾರ
ಹಾ
ಹೇಳೋದ್ ಬೇಕಗಿಲ್ಲ ಅದನ್ ಹೆಂಗ್ ಮಾಡ್ಬೇಕು ಅದ್ರಲ್ಲಿ ಹೆಂಗು ಏನೇನ್ ಓದ್ಬೇಕು ಎಷ್ಟು ಗಣಿತ್ ಓದ್ಬೇಕು ಎಷ್ಟು ಇದನ್ ಓದ್ಬೇಕು ಎಷ್ಟು ತಲೆ ಓಡ್ಸ್ಬೇಕು ಇವೆಲ್ಲ ಹೇಳೋರ್ ಬೇಕು ಅಂದಾಗ ಅವ್ರು ಏನೋ ಒಂದ್ ಮಾಡ್ಬೊದು
ಅಷ್ಟೇ ಅಷ್ಟೇ ಆತ್ರರ ಹೇಳೋರು ಯಾರು ಇಲ್ಲ ಹೇಳಿದರು ಇಲ್ಲ ನಾವು ಕೇಳಿದ್ನು
ಒಮ್ಮೆಮ್ಮ ಅನ್ಸುತ್ತೆ ನಾವೇ ಏನು ಸ್ವಲ್ಪ ಇನ್ನೂ ಈಗ ಏಂಗ ಗೊತ್ತಾ ನಾವು ಯಾವದೇ ಜಾಗದಲ್ಲಿ ಇರ್ಲಿ
ಹಾ
ಮನುಷ್ಯನಿಗೆ ಚಿಂತೆ ಇದ್ದೇ ಇರುತ್ತೆ.
ಅಷ್ಟೇ
ಈಗ ನಮ್ಗ ಏನು ಹ್ಮ ಮೊನ್ನೆ ನನಗ ಒಂದು ಅನಿಸುತೆ. ಇಲ್ಲಿ ನೋಡ್ತಿತ ನಮ ಜನಗಳಿಗೆ ಸುತ್ತಮುತ್ತ. ಅನ್ಸ್ತಿದ್ದು ನಾನು ಸುಮ್ನೆ ಆ ಅಭ್ಯಾಸ ಆಗ್ತರ ಚಿಂತೆ ಮಾಡ್. ನಾನ್ ಏನು ಮಧ್ಯಮ ವರ್ಗದದಲ್ಲಿ ಇದೀನಿ ಚಿಂತೆ ಮಾಡೋದು ನನ್ ಹತ್ರ ದುಡ್ಡಿಲ್ಲ ಅಂತ ಚಿಂತೆ ಈ ತರ ಚಿಂತೆಗಳೇ ಬಾಳ ಇರ್ತಾವ. ನಮ್ ಸುತ್ತಮುತ್ತಲ ವಾತಾವರಣ ನೋಡ್ಬೇಕೊಂಮ್ಮೆ.
ಹಾಂ
ಅವಾಗ ಅನ್ಸುತ್ತ ಇಲ್ಲ ದೇವ್ರ ನನ್ಗೆಲ್ಲೋ ಇಟ್ಟವ್ನ ಇನ್ನು ನಾ ಇದಕ್ಕೆ ಕೃತಜ್ಞತೆ. ತಿಳಿಸ್ಬೇಕು ಮೊದ್ಲ ಆಮೇಲೆ ನಾನು ನೋಡ್ಕೋಬೇಕು ಕೆಲ್ಸ ಮಾಡ್ಬೇಕು. ಚಿಂತೆ ಇವಕ್ಕೆಲ್ಲ ಚಿಂತೆ ಮಾಡ್ಬಾರಡ್ದ್ ಹಂಗೆ ಇಂಗೆ ಅಂತ ಅದ್ನು ಆದ್ರೆ ಅದು ಬಂದೇ ಬರತ್ತಲೇ ನಾವ್ ಎಷ್ಟೇ ದೂರಗೊಳಿಸ್ರು ಅದು ಬರತ್ತತ್ ಏನ್ ಮಾಡಕ್ ಬರಲ್ತ.
ಹಾ
ಆದ್ರ ಏನು ಗೊತ್ತಾ ನನಗೆ ಅನ್ಸುತ್ತ ಒಮೊಮ್ಮೆ. ಈ ಚಿಂತೆ ಮಾಡಿದ್ರೆ ಉಪಯೋಗಿಲ್ಲ ಮನೆಯಲ್ಲಿ ಅಷ್ಟು ಅಷ್ಟು ಶಕ್ತಿ ಆ ನಮ್ಮಮ್ಮ ನಮ್ಮ ಅಮ್ಮನ ನನಗೆ ಬೈತಳೆ.
ಹಾ
ಎಷ್ಟ ಚಿಂತೆ ಮಾಡ್ತಿ ಹಂಗ ಹಿಂಗತ್ತ ನಮ್ಮ ಅಮ್ಮಗೆ ಬಾಳ ಧೈರ್ಯ ನಮ್ಮ ಅಮ್ಮ ಬಾಳ ತಲೆ ಹೊಡಿಸ್ತಾಲೋ ಮಾರಾಯ.
ಹಾ ಒಬೊಬ್ಬರು ಇರ್ತಾರೆ.
ನನಗೇನ್ಸುತ್ತ ಗೊತ್ತ ಒಮೊಮ್ಮೆ ನಾ ಏನ್ ಅಂತ ಶಾಣೆ ಎಲ್ಲ ಆದ್ರೆ ನನಗೆ ಎಷ್ಟು. ಅಷ್ಟು ಬುದ್ಧಿ ಇದ್ಯಲ್ಲ ಅದು ಬಾಳ ಮಾಡಿ ನಮ್ಮ ಅಮ್ಮನ ರಕ್ತದಿಂದ ನನಗ್ ಬಂದದತ್ ಅನ್ಕೊತೇನೆ.
ಹಾ
ಈಗ ನೋಡು ನಮ್ಮ ವರ್ಗ ಏನಿದಲ್ಲ ಮಧ್ಯಮ ವರ್ಗದಲ್ಲಿ ಬಾಳ ಜನ ಬಾಳ ಸಲ. ಅವ್ರ ತಾಯಿ ದೇರ ನಡೆಸ್ತಿರ್ತಾರೆ ಸಂಸಾರನ ತಂದೆ ದುಡುದ್. ಹಾಕರ್ತೇನೆ ಆದ್ರೆ ತಾಯಿರ ಬಹಳ ಸಂಸಾರ ನೆಡೆಸ್ತಿರ್ತಾರ ಅಂದ್ರೆ ಇದು ಮಧ್ಯ ವರ್ಗದಲ್ಲಿ ನಾ ನೋಡಿ. ಅಂತ ಸನ್ನಿವೇಶಗಳು ಹೇಳ್ತಾ ಇದೆ ನನ್ನ ಜೀವನದಲ್ಲಿಲ್ಲ ಹಾಗೆ ನಮ್ಮಮ್ಮನ. ಸಂಸಾರ ನೋಡಸೋದು ನಮ್ಮ ಅಮ್ಮನೇ ಬಾಳ ಇ ತಲೆ ಓಡಸೋದು ಅದ್ರ ಸಲ ನಮ್ಮ ಅಮ್ಮನ ಸಲಯಂದ ಈ ತರ ಸ್ವಲ್ಪ ಏನೋ ಬಂದಿದೆ ಅಂತ ಅನ್ಕೊಂಡಿದ್ದೆ. ಆದ್ರ ನಮ್ಮಮ್ಮ ನಿಜವ್ಲು ಬಾಳ ಧೈರ್ಯ ಅಂತೆ ಆದ್ರೆ ನಮ್ಮಗೆ ಒಂದ್ ಏನ್ ಗೊತ್ತಾ. ಅವಳು ಸ್ವಲ್ಪ ಬಾಳ ಚಿಂತೆ ಮಾಡ್ತಾಳ ಈ ಚಿಂತೆ ಮಾಡುದು ನಂಗ ಅನ್ಸ ಮಟ್ಟಿಗೆ ಅಲ್ಲಿಂದಾನೇ ಬಂದಿದೆ.
ಹಾ ನಿನಗೂ ಅಲ್ಲೇ.
ಬಹಳ ಚಿಂತೆ ಮಾಡ್ತಾವ ನಮ್ಮ ಅಮ್ಮ ಸಣ್ಣ ಸಣ್ಣದಕ್ಕೂ ಚಿಂತೆ ಮಾಡೋದ ಯದಕ್ಕೆ ಏನುದಕ್ ಹ ಚಿಂತೆ ಬಾಳ ಚಿಂತೆ ನಮ್ಮಮ್ಮಗ ಅದ್ರ ಸಲಂದ ಮೊನ್ನೆ ಮೊನ್ನೆ ಸ್ವಲ್ಪ ಅದು. ಹಾ ಏನದು. ಆ ಸಕ್ಕರೆ ಕಾಯಿಲಾದ್ ಬಂತ ಅದೇನ್ ಅಷ್ಟೇಏನ್ ಇದೇಳ್ ಬಿಡು ಈ ಮತ್ತೆ ಹಿಡ್ದಲ್ಲ ಇದೆ
ಹಾ
ನಮ್ಮನಗೆ ಅನ್ಸುತ್ತ ಆದ್ರ ನಿಜ್ವಾಗ್ಲು ಬಾಳ ಧೈರ್ಯ ಅಂತ ನಮ್ಮಮ್ಮ ಯೋಚನೆ ಮಾಡು. ನಮ್ಮ ನಮ್ಮ್ ನಾ ಇರೋದು ನಗರದಲ್ಲೇ ಆದ್ರೆ ನಾ ಸುತ್ತಮುತ್ತ. ಇರೋದು ಹಳ್ಳಿ ವಾತಾವರಣ ಅಲ್ಲಿ ಎಂತ ಜನಗಳು ಅದ್ರ ಗೊತ್ತಾ ಇನ ಎಂತ ಯೋಚಿಸತಾರೆ ಗೊತ್ತಾ. ಹೆಣ್ಣ್ಮಕ್ಳಗ್ ಯಾಕ ಹಂಗಣ್ಣ. ಮತ್ತೆ ಓದಿಸೋದು ಮದ್ವಿ ಮಾಡಿ ಕಟ್ಟ್ರ ಕಳಸ ಬಿಟ್ರರೇ ಮುಗಿತ್ತು ಅನ್ಕೋತಾರೆ. ಹಾ ಹನ್ನೆರನ ಬಿಡ ಒಬ್ಬೊಬ್ಬರು ಹತ್ತನ ದಾಟಿಸಲ್ಲ ಒಬೊಬ್ಬರುಗೆ ಒಮ್ಮೆ ಇಂಗೆ. ನಾನು ಅಂದ್ರೆ ನಮ್ಮ ಅಕ್ಕಗೆಲ್ಲಾ ಈಗ ಅದೇ. ಏನೋ ಡಾಕ್ಟರ್ ಅದು ವೈದ್ಯಕೀ ಎಲ್ಲ ಓದ್ತ ಇದಾರಲ್ಲಾ.
ಹ್ಮ್-
ಈಗ ಒಮ್ಮಿ ಅದು ಏನಾಯತ ಅಂದ್ರ ಒಮ್ಮಿ ಅಂದ್ರೆ ನಾ ಕೇಳ್ಪಟ್ಟೆ. ತಡಿ ಅಷ್ಟೇ ಇರು ಒಂದ್ ಸೆಕೆಂಡ್.
ಹಾಂ ಸರಿ.